ಹಲೋ
ಹ ಆರಾಮಲು ಪೌಲಿ
ಹರಾಮ್ಣ
ಹ್ಮ್ ನಾವ್ ಆರಾಮ್ ನೋಡಿ ಎಲ್ಲಿ
ಎಲ್ಲಿಿಲ್ಲ ನ ಎಲ್ಲ ಊರೋಟಿದ್ದಾನ ಅವ
ಹ್ಮ ಹ್ಮ್ ನಾನು ನಾನು ಇವತ್ತು ಹೊಲ್ಕೂ ಇದ್ದೆ ಮುಂಜೇನೆ
ಹಾ
ಹೊಲಕ್ ಗೊಬ್ಬ್ರ ಹಾಕಕ್ ಮುಜೆನೆ ಒಂದ ನಾಕಕ್ ಪ್ಯಾಕೆಟ್ ಹಾಕಿ ಬಂದೆ ಗೊಬರನೇ ಸಿಗಲ್ಲ ತರಗಂತೆಾಗ ಹ್ಮ್ ಈಗ ಎತ್ರಕ್ಕ ಒಂದು ಡಿ ಎತ್್ರಕ್ಕ ಒಂದ್ ಎಕರೆಕ್ಕ ಒಂದು ಡಿ ಎ ಪಿ ಒಂದು ಯೂರಿಯಾ ಮತ್ತ ಗೊಬ್ಬರ ಹ್ಮ ಬರ ಬಾಜಾರದ ಶಕ್ಕಲ್ಲ ಗೊಬರನ
ಹೌದು ಸಿಗಲ ಎಲ್ಲಿಿಸ ತಗೊಂಡ್ರಣ ಮತ್ತ
ಹ್ಮ್ ಇಲ್ಲಯ ಇದ್ರ ಹುಣಸಿ ಹ ತಗಂದ ಅಪ್ಪ ತಗೊಂಬಂದಿ ಇದು ಕೊಟ್ಟು ಪಾಣಿ ಕೊಟ್ಟು ಎಕರೆ ಕ್ಕ ಒಂದೊಂದು ಡಿ ಎ ಪಿ ಒಂದ್ ಯುರಿಯಾ ಒಂದ್ ನಾಕು ಹತ್ತು ಇಪ್ಪತ್ತಾರು ಅಂತ ಕೊಡ್ತಾರ ಗೊಬ್ರ
ಎಷ್ಟು ಕೊಡ್ತಾರ ಹೆಸ್ರ ಬಕರೆ ಎಷ್ಟ ಕೊಡ್ತರ ಒಂದ ಚೀಲ ಹಾ ಹಾ ಹಾ ಹ ಎಷ್ಟ ಆತ ಎಷ್ಟುಕ್ತ
ಹಾಂ
ಎಷ್ಟ ಎಷ್ಟು ತೊಂದ್ರ ಎಷ್ಟು ತೊಂದರ ಅಂದ್ರೆ
ಹ್ಮ್ ಒಂದ ಆರ್ಚ ಇಲ್ ತಂದವಿ ಅಷ್ಟೇ
ಹ್ಮ ಹ್ಮ್ ಹ್ಮ್ ಹೌದಾ
ಹ್ಮ್ ಹ್ಮ್
ಈಗ ಎಷ್ಟ ಹತ್ತಿರ ಓಡ್ತಾರವಲ್ಲ
ಬಾಗ ಹ್ಮ್ ಒಂದೊಂದ್ ಎರಡ್ ಎಕರೆದ ಹಾಕಿ ನೋಡ ಅಷ್ಟೇ
ಹ್ಮ
ಹ್ಮ್
ಹ್ಮ ಹ್ಮ ಹ ಅದನ್ಡ ನಾ ನಾವು ಈ ಕಡೆ ಹಣೆಾಗ ಇಾಕ ಪಪ್ಪಾಯಿ ಹಾಕಿವ
ಹ್ಮ್
ಹ್ಮ ಹ ಇ ಇದ್ರಕ ಅದು ಇದ್ರಾಗ ಏನ್ ಹಾಕ್ಯರ ಇದನ್ನೇ ಹಾಕಿರೋಣ ಕವಳ ಆತರ
ಹ್ಮ್ ಹ್ಮ್
ಹೌದ ಕವಳಿದು ಕೊಟ್ಟುಲ್ಲ ಈಜ ಕೊಟ್ಟ ಕೌಳಿಗೆ
ಹ್ಮ್
ಲೀಸ ಲೀಸು ಕೊಟ್ಟ ಕಳಿ
ಬಜ ಕೊಟ್ರನು
ಹ್ಮ್
ಇ ಕೊಟ್ಟದ ಇದು ಸ್ವಲ್ಪ ಪಪಾಯ ಪಾರ್ಟ್ನರ್ಶಿಪ್ದಗ ಮಾಡಿನ್.
ಹ್ಮ್ ಇದು ಕುರಿ ಕುರಿ ಇದ್ದು ಅಲ್ಲ ಅಲ್ಲ ಕುರಿ ಇದ್ವು ಅಲ್ಲ ಕುರಿ ತಗದ್ರೆ ಏನ್
ಕುರಿ ತಗವಿ ಒಂದ್ ನೂರು ನೂರಕ ನೀ ಶಾಪುರ ಕೂಡ ಕೊಟ್ಟದ ನಮ್ ಸಮಧ ಮಾಡ ಅಮಾರಾಬಕ್ಕ ಅವರು ಕುರ ಪಟ್ಟು ನಮಯ ಅವರ್ ನಮ್ಮ ಮಾಮಾರ ಕುಡ ಅದರಿಕ ಪಟ್ಟರು ನೂರೇ ನೂರ ಮೂವತ್ತು ಅಂದ ನಮ್ಮ್ದಡ್ಕ. ಹಲೋ ಮನ್ನಿ ಹೇಳಿದ್ರ ನ ನೂರ ನೂರ ಮೂವತ್ತ.
ಹೌದಾ ಹ್ಮ್ ಹ್ಮ್
ಚಿನ್ನು
ಇವಾಗ ಅದೆ ಎಲ್ಲ ಹಕ್ ಕಟ್ಟಿದ್ರಲ್ಲ ಮತ್ತ ಅದು ಏನ್ ಮಾಡಿದ್ರಿ ಇವಾಗ
ಅಷ್ಟೇ ಅದಾನ ಈಗ ನಿಮ್ಮ್ ಮಾಮನ ಅದ್ರಾಗ ತಂದು ಆಕ್ಬೋಕಲ್ಲ ಕುರಿಗಳು
ಬಾಳವಾ
ಊರ್ ಊರಿಗ್ ತರದು
ಹ್ಞ ಹ್ಞ ವದಾಮ
ಹ್ಮ ಹ ಸುಮ್ಮ ವೀಟ್ಟ ನಾವು ಅದ
ಇವು ನಿಮ್ಮ ಅಪ್ಪರೇ ಮಾಡ್ತಾರೆ ಕೆಲ್ಸ
ಇಲ್ಲಲ್ಲ ಒತ್ತಲ್ಲ ಒಲ ಕೊತ್ರ. ಕೇಸ್ ಇತ್ತಕ್ ಇದು ಮಾಡ್ತಾರ ಇಲ್ಕ ಊರಿಗೆ ಗೊತ್ತಾರ ಇಕ್ಕ
ಹ್ಮ್ ಹ್ಮ್
ಇದು ಒನ್ ಟು ಟೆತ್ ಎಲ್ಲಿ ಮುಗಸಿದ್ಲ ಒನ್ ಟು ಟೆತ್
ಇಲ್ಲಿ ವಿನಾಯಕ ಎಲ್ಲಾ ಒಂಟ ಹ್ಮ್ ಕ್ರೈಜಕಿಂದ ಮು ಮೂರನೇ ಕ್ಲಾಸ್ತಾನ
ಹ್ಮ್
ಆಮೇಲೆ ಇಲ್ಲಿ ಮೂರ ಸತ್ತರತನ ಅವಿನಾಯಕ
ನ ಕಲೆ ಒಟ್ಟು ಸುರ್ಪರಾಗ ಒಟ್ಟು ತೆನ್ತ
ಹ ಸರಪರ
ಹ್ಮ್ ಹ್ಮ್ ಈವ ನಿಮ್ ಫ್ರೆಂಡ್ಸ್ ಅವರು ಎಲ್ಲಾರ ಅಲ್ಲಿ ಸೋಯಬಾ
ಹ್ಮ್ ಎಲ್ಲ ಅಲ್ಲೆ
ಹ್ಮ್ -ಹ್ಮ್
ಮುಷ -ಹ
ಅಲ್ಲಕ್ಕಿರಂದಂಗ
ಹ್ಮ್
ಹ
ಎಲ್ಲಿ ಒದಾಗಿದ.
ಹೊಲ್ದಾಗಿಲ್ಪ ಇಲ್ಲಿ ಹೊರ್ಗಡೆ ಬಂದೆ ಸುಮ್ ಹೊಲಕ್ಕೋಯ್ ಬಂದೆ ಮುಂಜಾನ ಗೊಬ್ಬರ ಹಾಕಿ. ಹೊರ್ಗಡೆ ತಿರ್ಗಾಡಕ ಚೂಸ ಮಾಡಿನ.
ಹ್ಮ ಹ್ಮ -ಹಾ- ಹ
ಹ್ಮ
ಏನ್ಗೆಲ್ಲಾ ನೀನ್ನ್ ಮಾಡರ್ಬೇಕಣ್ಣ ಎಲ್ಲ ಮಾಡೆಲ್ಲ ಕೊಳಿ ಆ ಕಡೆ.
ಕಡೆ ಎಲ್ಲ ಮಳೆಯೇ ಎಲ್ಲ ಎಲ್ಲಾ ಬೆಳೆಗಳು ಕಣ್ಣಿ ಕೊಟ್ಟ.
ಹ- ಮಂಡೆ ಏನೋ ಅಂತ ಅಲ್ಲ ಕಡ ಮಳೆ
ಇಲ್ಲ ಬಂದೆಲ್ಲ ಗಾಳಿಗೆಲ್ಲ ಹೋಗ್ಬಿಟ್ಟೆ ಆ ಕಡೆ ನಿಮ್ ಸೈಡ ಬಂತದು ಒಳ್ಳೆ. ಸತ್ತರ್
ಓ ಹಲ್ಲ ನ ಕಡೆ
ಎಲ್ಲ ಬರ್ಲಿಲ್ಲ. ಹ್ಮ್ ಈ ಕಡೆ ಬರ್ಲಿಲ್ಲ ನೋಡ ಏನ್ ಎಳ್ಕಿ ಗಿಳ್ಕಿ ಏನ್ ಹೇಳ್ಯಾರ ಐ ವರ್ಷವ ಬೆಳೆ ಬರ್ತಾವ. ದ ನಿಮ್ ಗೊತ್ತ ಈ ವರ್ಷ ಏ ಬೆಳತಾರ ಅಂತ ಹೆಚ್ಚಿಗೆ
ಇಲ್ಲ ಏನ್ ಹೇಳಿಲ್ಲ ಇವಾಗ ಹೇಳಿದ್ರೆ ನ ಕೇಳಿಲ್ಲ ಆಟ ಲಾಸ್ಟ್ ಬಂತ.
ಅಲ್ವಾ ನಿಮ್ ಸೈಡ್ ದೇವ್ರುಗಳು ವಾರಿ ಆತವ ಅಂತ.
ಯಾಕ ಕ ಸ್ರಪ
ಕೇಳಲ್ಲಾನ
ಕೇಳ ಕೇಳೋರ್ ಕೇಳತಾರ.
ಹ್ಮ್ -ಹ್ಮ್
ಹೌ -ಸರ ಸ ಯಾರು ಕೇಳಲ್ಲಪ್ಪ.
ಹ್ಮ್
ಹಾ ಅಂತ ಏನು
ಅಲ್ಲ ವಕಿಂಗ್ ವಕಿಂಗ್ ಮಾಡ್ಲಿ ಆಡ್ದ ಅಪ್ಪಾ ಏನ್ ಮಾಡ್ತ ಎಲ್ಲಾರೂ ಮುಂಜಾನೆ ಒಂದ್ ತಾಸ ಮುಂಾನೆ ವಾಿಂಗ್ ಹೋಗ್ಬೇಕಪ್ಪ
ಹ ಕಮಾನೆ ನೀನ ಬರ್ಲ.
ಏ -ನಾ ಇರ್ಲಿಲ್ಲ ಅಂದ್ರಿಲ್ಲ ಊಟ ಮಾಡ್ಬ ಬಿಡ್ತೇನೆ ಇವಾಗ -ಹ್ಮ್,
ಏ- ಹಂಗ ಸ್ವ ಬೇಕಲ್ಲ ಯಾರು ನಬಟ್ಟ ಜೊತೆಲಿ.
ಜೊತೆ ಆಗರ್ಲಿಕ್ಕೆ ನೀವ ಹೋಗಬೇಕ್ಲೆ ನಿನ್ ಒಟ್ಟಿ ನಿನ್ ಇದ್ರ ಮ್ಯಾಗ ಡಿಪೆಂಡ್ ಆಗ್ತ ಯಾರ ಮುಂದ್ ಒಂದ ನಿನ್ ಒಟ್ಟಿ ಈ ತರ
ಏನೊಬ್ಬಯಿದನಲ್ಲ ಹೋಗಮಂತಾನ ಸಂಜ ಕಡೆ ಹೋತನ
ಸಂಜೆ ಕಡೆ ಪಾಕಿಂಗ್ ಅದಂಗಗೆ ಅತ್ತಾನ ಸಂಜೆ ಕಡೆ
ಸುಮಲ್ಲಿ ಒಂದ್ ಎರಡು ಇದು ರೌಂಡ್ ಹೊಡ್ಯೋದ
ಹ್ಮ್
ಟೈಮ್ ಪಾಸ್ ಮಾಡಿಕ ಕಲ್ಲಿಗೆ ಇಲ್ಲಿ ಎತ್ತಾಕಕಂದ್ರ ಬಂದ್ರವ್ರು
ಅಲ್ಲಿ ಇದು ಮಕ್ಕ ಕೊಡ್ತಿರಾನ
ಹ್ಮ್ ಎರಡ್ ತಾಸ ಐದ್ ಗಂಟೆಗೆ ಹೋಗಬೇಕ ಅಂದ್ರೆ ಏಳು ಗಂಟೆ
ಹ್ಮ್ ಹ್ಮ್
ಮ ಗರ್ಮೆಂಟ್ ಬಂದ
ಒಳ್ಳೆ ಏಳು ಗಂಟೆಗೆ ಬರ್ತಾರೆ ಅಂದಂಗಾಯ್ತತಿ
ಹಾ
ಹ್ಮ್ ಹ್ಮ್
ಹೋಬಕ್ಕ ನಾಳೆ ನಾಳಲ್ಲ ಸೋಬ ಎತ್ರಾಗಲ್ಲ ತಂಡಿ
ಹ್ಮ್ ನೆಸರಾಗಲ್ಲ ಈ ಗಂಟಿ ಬಾಳ ನೆಸ್ತರಲ್ಲ ಅ್ರ
ತಂಗಿಲ್ಲ ನೆಕ್ಕ್ಷ ನಂಗಟ ತ
ಹ್ಮ್ ಹ್ಮ್
ನಕ್ಷನ ಬಾಳ ತಣ್ರುತ್ತ
ಹೌದೌದು ನೆಶನೆ ಆಯತು ಸ್ವಲ್ಪ ತ ಅಣ್ಣಗ
ಹ್ಮ್ ಹ್ಮ ಎಚ್ಚನ ಆಗಲ್ಲಲ್ಲ
ಅಲ್ಲಿದು ಎಸ್ ಪಿ ಗ್ರೌಂಡ್ ಬಾರಿ ಅದ ವಾಕಿಂಗ್ ಮಾಡಕಲ್ಲ
ಆಕ್ಕ ಜೋ ಅಡೆ ಕೋರ್ಟ ಸೈಡು ಮಲ್ಲಿ ಬಾಯ
ಮಲ್ಲಿಬಾಯ್ ರೋಡ್ ಅಲ್ಲಿ ಗೋರ್ಮೆಟ್ ಸ್ಕೂಲ್ ಇದಂತ ತಲ್ಲ ಹಾಂ ಹಾಂ ಚೆನ್ನಾಗತ್ತು ಅದು
ಹಾ
ಹ್ಮ್ ಹಾ ಹಾ ಇವ ನಮ್ದುನಿಲ್ಲ ಅಪ್ಪಾ ಸುಮ್ಮ್ನೆ ನಾವ್ ಮುಂಜಾನೆ ವಾಕಿಂಗ ಮಾಡಲ್ಲ ಎಲ್ಲ ರಗಡೆ ಅಷ್ಟ್ ದಪ್ಪ ಇಲ್ಲ ನಿನ್ಗ
ಲ್ಲಡ ಏನ್ ನದನೆ ಅಂಂತ ಮಾತ
ಅಮ್ದೇನ್ ಇಡ್ತಾ ಏನಿಲ್ಲ
ಹಾ
ನೀವ ನೀವೇ ಹೇಳ್ಬೇಕು ಲಗ್ನ ಗಿಗ್ನ್ ಮಾಡ್ಕಲೆ ವಯಸ್ಸ ಐತೆ ಹ್ಮ್
ಲಗ್ನ ಗಿಗ್ಣ ಮಾಡಲ್ಲ ಮಾಡ್ಕಲ್ವ ನೀವ ಮಾಡ್ಕ
ನಾ ಯಪ್ ಮಾಡ್ಕ್ಯವು ನಮ್ಗೆನ್ನ ವಯಸ್ಸ ಹಣ್ಣ ಹುಡುಗ್ರವ್ ನಿನ್ನಂಗ ಅಪ್ಪ ನೀ ನನ್ನ ಡೇಟ್ ಆಫ್ ಬರ್ತ್ ಬರೀ ಎರಡ್ ಸಾವಿರ ಐದ್ ನಿಂದ ಎರಡ್ ಸಾವಿರ ಮೂರನೆ ಎರಡ್ ಸಾವರ ಎರಡ ಅದ
ಮಾಕಪ್ಲೆ
ಹ್ಮ್
ನಾಕ ಒಂದ ಎರಡ್ ಸಾವಿರದ ನಾಕ ಸಾವರ ಒಂದೇ
ನಾಕಿದ್ರ ಮಾಡ್ಕಬೇಕಿಲ್ ಒಂದು
ಸಣ್ಣ ಒಡುಕರಣ್ಣಣ ತಪ್ಪಿಗೆಏನ ತಂಗ್ ಕಾಣತ್ತನಲ್ಲಣ
ಹ್ಮ್
ಅವಳ ಬೇಸರ ಕಾಣ್ತ್ ನನ್ ತಪ್ಪಗ ಏನ ಅಂತಂದ ಎಷ್ಟು
ಹ್ಮ್ ದೊಡ್ಡ ಇದೀ ನೀವು ಒಂದ ವರ್ಷ ಇದ್ದಿಲ್ಲ ನಮ ನಮ್ಮ ಕ್ಲಾಸ್ಟ್ ಮಾಡ್ಕಕತ್ತಲ್ಲ ಲಗನ
ಬಕಿ ತರ ಬರ ಮಾಡಿಕಂತಾರ ನ ಮಾಡಿಕಲ್ಲ ನ ನಲ್ಲ ಮಾಡಾರ್ಕ ಮಾಡ ನ ಎ ಮಾಡಭಾಗಿ ಎನ ನ
ಹಾ ಹಾ
ಮತ್ತ
ನಿಮ್ಮಪ್ಪ ಇದು ಬಿಟ್ಟನ ಇವಾಗ ಡ್ಯೂಟಿ ಲಾಯರ್
ಹೊತ್ತನ್ ಯ ಕೆಸಿ ತಂದ ಕೆಸಿ ತಪಾಂದ್ರ ಹತಾರ
ಮತ್ತನ
ಹಾ
ಹ್ಮ್ ಹ್ಮ್
ಕೇಸಿಗೆ ಸಿತ್ತಪ್ಪ ಅಂದ್ರೆ ಹತಾರಾಕ ಬರ್ತ
ಮತ್ತಂದಂಗಾಯ್ತ್ು
ಏನ್ ಊಟ ಗ ಒಬ್ಬನ ಇದದೆನೆ ಮಾಡಣನಾರಾರ
ನ ಒಬ್ಬನವ ಈಗ ಎಲ್ಲರು ಊರ್ ಬೇರ
ಇನ್ನ ಮ್ಣಾರೆ ಏನ ಎದಾರಲ್ಲಂತಲ್ಲ
ಜನು
ಏನ ಓದಾ ಕೊಂತಾನ ಪಲೀ
ಹ್ಮ್ ಹಓದತಾರೆ ಹಿಂದೆಡೆ ಹಸ್ತ ಹಿಂದೆಡೆ ಹಿಂದೆಡೆ ಮಾಡ್ತ
ಸರಿ ಸರಿ ಆರಾಮ